ಹಲೋ
ಹಾ ನಮಸ್ಕಾರ
ನಿಮಗೂ ಕೂಡ ನಮಸ್ಕಾರಗಳು
ಹಾ ಹೇಳಿ ಹೇಳಿ ಚೆನ್ನಾಗಿದ್ದೀರಾ
ಹ್ಮ್ ನಾವವು ಚೆನ್ನಾಗಿದ್ದೀವಿ ತಾವು
ಹಾ ಚೆನ್ನಾಗಾಗಿದೆ
ಮತ್ತೆ ಹಾ ಇವಾಗ ತಾನೆ ಮಾಡಿದ್ದೀವಿ ಊಟ
ಹ್ಮ್ ಏನ್ ತಿಂದಿ
ಏನಿರುತ್ತೆ ಅದೇ ಅನ್ನ ಸಾಂಬಾರ್ು ಚಪಾತಿ ಪೀಜಿಯಲ್ಲಿ ಏನಿರುತ್ತೆ
ಓಹೋ
ಹ್ಮ್ ತಮ್ದು ಊಟ ಮಾಡಿದ್ರ ತಾವು
ಗ ಆಯ್ತು ನಮ್ ಕಪಿಜಿ ಯಲ್ಲಿ ನು ಅನ್ನ ಸಾಂಬಾರ್ ಹಾಕಿದಿದ್ದಾರೆ
ಹೌದಾ
ಈ ಬೀಜಿಲಲ್ಲಿ ಬರೀ ಅನ್ನ ಸಾಂಬಾರ್ ಚಪಾತಿ ಹಾಕದ್ರೆ ಸಾಕಾಯ್ತು
ಏನು ಏನು
ಈಚಿಗಳಲ್ಲಿ ಬರಿೀ ಅನ್ನ ಸಂಂಬಾರಿ ಆಕ್ತಾರೆ
ಹ್ಮ್ ಅದು ನಿಜಾನ ಮತ್ತೇನ್ ವಿಶೇಷ ಮಾಡಿದ್ಲ್ವಾ ನಿನ್ ಪ ಜಲ್ಲಿ
ಮರಿಯನ್ನ ಸಾಂಬಾರ್ ಚಪಾತಿ ಚಪಾತಿಗೊಂದ್ ಪಲ್ಯ
ಹ್ಮ್ ಯಾವ ಪಲ್ಯ ಮಾಡಿದ್ರು
ಆಲೂಗಡ್ಡೆ ಪಲ್ಯ
ಹ್ಮ್ ಏನ್ ಸೇಮ್ ನೋಡಿ ನಮ ನಮಂಬಲಿನ ಕೂಡ ಆಲಗಡ್ಡೆಪ್ಪದೆ
ಅಯ್ಯೋ ಹ ಆಲೂಗಡೆ ಪಲ್ಯ ಆದ್ರ ಆದ್ರರು ಪರವಾಗಿಲ್ಲ ಒಂದ ಒಂದ್ ಚಪಾತಿ ತಿನ್ಬೋದು ಇನ್ನೊಂದ್ ಬೇರೆ ಬೇರೆ ಏನಾದ್ರು ಮಾಡಿದ್ರೆ
ಹ್ಮದು
ಅನ್ಸೋದೇ ಇಲ್ಲ
ಹೌದು ಹ್ಮ್ ಮಾಂಸಾಹಾರಿ ತಿಂತೀರತವು
ತುಂಬ
ಹ ಅಷ್ಟಂದುಂತಷ್ಟತಾನ
ಇಷ್ಟ ಅಷ್ಟೆ ಚಿಕನು ಬರ ಚನ್ ಅ ನಿಮಗೆ ಇಷ್ಟನಾ
ಏ ನಮ್ಗೆ ತುಂಬಾ ಇಷ್ಟ
ಹ್ಮ್ ಹ್ಮ್ ಮತ್ತೆ ನಿಮ್ಗೆಲ್ಲ ಮಾಡೋದೆಲ್ಲ ಬರುತ್ತ
ನಗ ಬರತ್
ಸಾಕ್ ಬಿಡಿ ಅದೊಂಧೀದ್ರೆ ಅಮ್ಮ ಮಾಡಾಕತ್ತೆ ನಾವ್ ತಿನ್ನೋದ ಅಷ್ಟೇ ಅಲ್ಲ ಹ್ಮ ಹ
ಹ್ಮ್ ಹ್ಮ್
ಇನ್ೇನಕ್ಕಿರೋದು ಅಮ್ಮಂದರು ಮಾಡಾಕ್ತಾ ಇರ್ತಾರೆ
ಹ್ಮ್ ಹೌದೌದು ಮುಂದೆ ಮತ್ತೆ ಮತ್ತೆ ಎಲ್ಲಿಗ್ ಹೋಗಿಲ್ಲ ಹೊರ್ಗಡೆ
ಓ ಎಲ್ಲೂ ಹೋಗಿ ಆಚೆ ಹೋಗಿದ್ವಿ ಇವತ್ತು ಹುಷಾರ್ ಇರ್ಲಿಲ್ಲ ಅಂತ ಆ ಆಸ್ಪತ್ರೆಗೆ ಹೋಗಿ ಅಲ್ಲಿ ರಕ್ತ ಪರೀಕ್ಷೆ ಮಾಡಸ್ಬೇಕಿತ್ತು ಅದನ್ನ ಮಾಡಸ್ಕೊಂಡು ಬಂದಿದ್ದ ಾಯ್ತ ಅ ನ ಎಂಟುವರೆ ಹಂಗೆ ಪಿ ಜಿ ತಲುಪದೆ ಬಂದೆ ಪಿ ಜಿಗೆ
ಏನಂತಂದರು
ಏನಿಲ್ಲ ಸ್ವಲ್ಪ ಆ ಬಿಳಿ ರಕ್ತ
ಹ್ಮ್ ಹಲೋ ಹ್ಮ್ ಹ್ಮ್ ಹಾ
ಹ ಬಿಳಿ ರಕ್ತ ಬಣ್ಣ ಗಳು ಕಮ್ಮಿ ಇದೆ ಅಂತ ತ್ತ ಹ್ಮ
ಊಟ ಮಾಡ್ತೀರಾ ಇಲ್ಲತ್ತವು
ಹಾ ಮಾಡ್ತಿವಿ ಮಾಡ್ತೀವಿ ಲ್ಲಿ ಎಷ್ಟಿದ್ರುನು ಆರೋಗ್ಯಕರವಾದ ಊಟವನ್ನು ನೀಡುವುದಿಲ್ವಲ್ಲಾ
ಹಾ ನಿಜ ಹ್ಮ ಮನೆಯಲ್ಲಿ ಅಮ್ಮ ಮಾಡಿತ ಮಾಡಿರ ತತ್ತರ ಯಾವ ಪಿಜಿ ಅಲ್ಲಿ ಸಿಗೋಲ್ಲ ಬಿೇಡಿ
ಸಿಗಲ್ವಲ್ಲ ಅದೇ ಪಿ ಜಿಗಳ ಬಂದ್ಮೇಲೆನೆ ಗೊತ್ತಾಗದೆ ಅವರು ಹೆಂಗ ಇರ್ತಾರೆ ಅಂತ ಮನೇಲಿ ಏನಾದ್ರು ಮಾಡಾಕಿದ್ರೆ ಅವಾಗ ಯಾವಾಗೂ ಇದೇ ಮಾಡ್ತೀಯ ಮಾಡ್ಬೇಡ ಅಂತಾಇದ್ವಿ ಅಮ್ಮನ್ಗೆ ಇವಾಗ ಇವ್ರು ಮಾಡಿರೋದನ್ನೇ
ನಿಜ ೇ ಮನೆಿ ಊಟನೇ ಯಾವಾಗ ಸಿಗುತ್ತಪ್ಪಾ ಅಂತಿರ್ತಿೀವಿ
ಹ್ಮ ನನಗೆ ರಜೆ ಸಿಕ್ಕಿದ್ರೆ ದೇವ್ರ ಮನೆಗ್ ಹೋಗ್ಬಿಡ್ತಿನಿ ನಾನನ್ ಒಂದ್ಿನ ರಜೆ ಸಿಕ್ಕಿದ್ರು ಮನೆಗ್ ಹೋಗ್ಬಿಡ್ತೀನಿ
ಹ್ಮ್
ಹೂಊ ನಿಮ್ದ್ ತುಂಬಾ ದೂರ ಅ ನಮ್ದು ಬಾಗೇಪಲ್ಲಿ ನಿಿಂದ
ನಮ್ದು ಗುಲ್ಬರ್ಗ
ಹಾ ಹಾ ನಿಮ್ದು ತುಂಬಾ ದೂರ ಪಾಪ ಹೋಗಕ್ ಆಾಗಲ್ಲ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಸರಿಿದು ಹ್ಮ್ ನಮಗ ಹತ್ರ ಇಲ್ಲಿಂದ ಎಲ್ಲ ಒಂದ್ ಎರಡು ಮೂರ್ ತಾಸ ಆಗ್ಬಿಡ್ತಷ್ಟೆ
ನಮ್ದು ಒಂದ್ ನೈಟ್ ಫುಲ್ಲ ಬೇಕು ಅಂದ್ರೆ ಹನ್ನೆರಡು ಹನ್ನೆರಡು ಹೌದು ನಿಜ ಹನ್ನೆರಡು ಗಂಟೆ ಆಗುತ್ತೆ ಇವತ್ತು ರಾತ್ರಿ ಎಂಟು ಗಂಟೆಗೆ ಬಿಟ್ಟು ೆ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಹಾ ಹೋಗ್ತೀವಲ್ಲ ಯಾವಾಗ್ಲೂ ಹೋಗೋದು ಬಟ್ ರಜೆ ರಜೆ ಇರುತ್ತಲ್ಲ ಒಂದು ಹದ್ಿನೈದು ದಿನ ಒಂದ್ ವಾರ ಅವಾಗ ರಜೆ ಕೊಟ್ಟಾಗ ಹೋಗ್ತೀವಿ ಹ್ಮ್ ಅಮ್ಮ ಕೂಡ ಬಾ ಅಂದ್ರೆ ಏನ ಇದ್ರ ಹೋಗ್ತವಿ ಮನೆಯಲ್ಲಿ ಏನಾದ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಓಡಾಡ್ತಿದ್ದೀನಿ
ಹ್ಮ್ ಹಾಗ ನಾವವುೂ ಚುಕ್ಕೆ ಅಣಿಸ್ತಾ ಇದ್ದೀವಿ ನೋಡಿ
ಆ ಹಾ
ಹ್ಮ್ ಬಟ್ ನೀವ್ ಕಾಣ್ತಾ ಇಲ್ಲ ಅದ್ರಲ್ಲಿ
ಅವಬಾ ಕಾಣಲ್ಲ ಬಿಡಿ ಅದು ಅದಂಗೆ ಕಾಣಲ್ಲ
ಹೌದಾ
ಹಾ
ಹ್ಮ್ ಹದ ಹೋ ಹೋ ಹಂಗೆ ಹ ಹ್ಮ್ ಹಬ್ಮ ಹ್ಮ್ ನಾವ ಹುಡುಕ್ ಕಾಣಸ್ತೇಲ್ವಾ ಅಲ್ಲೇ ಇದ್ದೀನಿ ನೋಡಿ ಸರಿಯಾಗಿ ನೋಡಿ ಬಟ್ ನೀವ್ ಕಾಣಸ್ತಾ ಇದ್ದಾರೆ ನಮ್ಗೆ
ಹೌದಾ ಆದ್ರೆ ಅ್ರ ಪಕ್ಕ
ಓಡಾಡ್ತಾ ಇದ್ದೀರಿ ತಾನೆ ನೋಡ್ತಾ ಇದ್ದಿ ನವು್ ಹಾ ನಂಗ್ ಗೆಳೆಯರೆಲ್ಲಾ ಸುಮ್ನೆ ಹಾಗೆ ಕೂತ್ಕೊಂಡಾರ್ ನೋಡಿ
ಹ್ಮ್ ಎಲ್ಲ ನಿಮ ಪಕ್ತಲ್ಲ ಅದ ಹ್ಮ ಅವನ್ನ ಹಕ್ತಾರೆ ಮತ್ತೆ
ಹಾ ನಿಜ ಏ ಏನು ಅನ್ನೋದಿಲ್ಲ ಅದು ಏನ್ ಪ್ರಾಬ್ಲಮ್ ಅಂದ್ರೆ ಮಮ್ಮಿ ಜ್ಯೋತಿ ಮಾಡ್ ತಡುವಾಗ ಏನೇನು ಅಂದ್ಬಿಡ್ತಾರೆ ಹ್ಮ್ ಹ್ಮ ಹಾ ಹೌದು ಏನ್ ಏನಾಗಬಿಟ್ಟೈತೆ ಗೊತ್ತಾ ಮೊನ್ನೆ ಒಂದ್ ಬಾರಿ ಮಮ್ಮಿ ಜೊತೆ ಮಾತಾಡ್ತಾ ಇದ್ದೀನಿ
ಹ್ಮ
ಅವಾಗ ಏನಂದಬ ಬಿಟ್ಟ್ರ ಏನೋ ಒಂದ ಅಂದ್ರು ನಾನ್ ನನ್ ಬಾಯಲ್ಲಿ ಬೇಳ ಬಂದ್ಬಿಟ್ಟಿದೆ ಹ್ಮ ಮ ಮಮ್ಮಿಕ ಹಂಗೆ ಕಾಲಲ್ಲ ಇದಾರೆ ಮಮ್ಮಿ ಶೀದಾ ಬೈದ್ ಬಿಟ್ರಿ ಏನಾದ ದು ಬೇಗಳ ಅಂತ ಅಂದ್ಬಿಟ್ರ ನನ್ಗ ಅಲ್ಲೇ ಕೈಯೆಲ್ಲ ಶಕ್ಾಗ್ತಿದ್ದೆ ಫೋನೇ ಕಟ್ ಮಾಡ್ದ ನಾನ
ಹಾ ಅಯ್ಯೋ ಪಾಪ ಏನ್ ಮಾಡ ಹ್ಮ ಇಷ್ಟೊಂದೆಲ್ಲ ಭಯಪಡ್ತೀರಾ ನಿಮ್ಮ ಅಮ್ಮಂಗೆ
ಏನಿಲ್ಲ
ತಪ್ಪ ಮಾಡಾದ್ಮೇಲೆ ಭಯ ಪಡ್ಲೇವ
ಹಾ ಇಲ್ಲ ಎಂದ ಒಂದ್ ಬಾರಿನ ಅವ್ರ ಮುಂದೆ ಬೇಗಡ ಬೈದಿಿಲ್ಲ ಅಲ್ವಾ ಹ್ಮ್
ಹಂಗೆ ಅಯ್ಯೋ ನಮ್ಮ ಮಗುಗೆ ಏನು ಕೆಟ್ಟ್ಮತ್ ಬರಲ್ಲ ಅನ್ಕೊಂಡಿರ್ತಾರೆ ಬಟ್ ನೀನ್ ನೋಡದ್ರೆ ಅವ್ರ ಮುಂದೆ ಅಂದ್ಬಿಟ್ಟಲ್ವಾ ಅದಕ್ಕೆ ಅವರು ಹಂಗ ಗೊತ್ತಾಗಬೊತ್ತಿರುತ್ತೆ
ಹ್ಮ್ ನಿಜ ಹ್ಮ ಹ್ಮ ಆಚೆ ಹೋಗ್ತೀವಲ್ಲ ಅವಾಗವಾಗ ಹ್ಮ ಹ್ಮ್ ನೀವ್ ಯಾವಾಗ ನೋಡಿದೀರಿ ಬರೀ ಯಾವಾಗ್ಲ ಅಂತ ಇದ್ದೀರಾ ಹ ಹ ಹಂಗೆ ಇಲ್ಲ ಇಲ್ಲ ಹೊರಗಡೆ ಹೋಗ್ತವಿ ವಾರದಲ್ಲಿ ಎರಡು ದಿನ ಇಲ್ಲ ಮೂರ್ ದಿನ ಹೋಗ್ತೀವಿ ಹೊರಗಡೆ ಪಫಿಕ್ಸ್
ಹ ಯೋ ನಾವು ಒಂದ್ ದಿನಕ್ಕ ಒಂದ್ಸರಿ ಹೋಗ್ಲೇಬೇಕ ಹ ಅಷ್ಟೇ ಇಲ್ ತಿಂದ್ರೆ ಅಂತ ಗೊತ್ತಲ್ವಾ ಹೆಂಗಿರುತ್ತೆ ಅಂತ ಅದಕ್ಕೆ ಹೋಗದ್ ಆಚೆ
ಹಗೆ
ಏನು ಒಂದು ಮಧ್ಯಾಹ್ನ ಹೊತ್ತು ಇಲ್ಲಾಂದ್ರೆ ರಾತ್ರಿ ಹೊತ್ತು ಯಾವಾಗ ಒಂದ್ ಸರಿ
ಹ್ಮ ಏನ್ ತಿಂತೀರಾ
ಏನೋ ಒಂದು ತಿನ್ನೋದು ನಿ ರಾತ್ರಿ ಹೊತ್ತು ಹೋಗಲ್ಲ ಯಾಕಂದ್ರೆ ರಾತ್ರಿ ಹೊತ್ತು ಏನೋ ತಿನ್ಬೋದು ಹೆಂಗಂ ಅ ಹ ಿನಕ್ಕೆ ಆಲ್ಲ ಹ ಇನ್ನ ಬಾಕ್ಸ್ ಎಲ್ಲ ತಗೊಂಡೋಗಲ್ಲ ನ
ಹ್ಮ್ ಮತ್ತೆ ಕಾಲೇಜ ದೂರ ಇದೆೆಯಾ ಪಿ ಜಿ ಹ ಹ ಮತ್ತೆ ಮಧ್ಯಾಹ್ನ ಊಟನೂ ಕೂಡ ಇಲ್ಲೇ ಪಿಜಿಲ್ಲಿ
ಹ ಹತ್ರ ನಮ್ಗೆ ಹೋಗ್ ಬರ್ಬೋದು ಒಂದ್ ಅರ್ಥ ಕಿಲೋಬೀಟ್ರ ನೀ ಇಲ್ಲ ಆದ್ರೂ ನಾವು ಒಂದೊಂದ್ಸ ಒಂದೊಂದ್ಸರಿ ಬರ್ತೀವಿ ಒಂದೊಂದ್ಸರಿ ಯಾಾಗ್ ಬಿಡು ಆರಾಮ್ಸ ಇಲ್ಲ ಎಲ್ಲಂತ ತಿನ್ಬಿಡೋಣ ಅನ್ಸುತ್ತೆ ಅದೋಗ್ ತಿನ್ಬಿಡ್ಿ
ಹ್ಮ್ ಹ್ಮ್ ನಂಗೆ
ಹ್ಮ್
ಹ ನೀವು ಬಿಡಿ ಎಲ್ಲ ದೊಡ್ಡ ಮಂದಿ ದಿನಲ್ುವರ್ಗಡೆ ಹೋಗ್ತೀರ
ಏನ್ ಮಾಡಕ ಆಾಗತ್ತೆ ನಿನ್ನ ಆರೋಗ್ಯವವನ್ನು ಕಾಪಾಡ್ಕೋಬೇಕಕ್ತಾನೆ
ಓ ಹಂಗೆ ಅಂದ್ರೆ ಹೊರಗಡೆ ಚೆನ್ನಾಗಿರುತ್ತೆ ಅಂತ ಆಯ್ತು
ಏನ್ ಚೆನ್ನಾಗಿರುತ್ತೋ ಏನು ಏನ್ ಮಾಡಕ್ಕ ಆಗಲ್ಲ ನಾ ಆಚೆ ತಿನ್ನಕೋದ್ರುೂನು ಸ್ವಲ್ಪ ಒಂದೊಂದ್ ದಿನ ಅಂತ ಅಷ್ಟು ನಾವು ಊಟ ಮಾಡ ಇನ್ನು ಬರ ದಿನ ಫ್ರೂಟ್ಸ ಅದನ್ನ ಇದನ್ನ ತಿನ್ಕೊಂಡು ಇದ್ಬಿಡ್ತೀವಿ ಏನ್ ಮಾಡಣ. ಇಲ್ಲಾ ಅಂದ್ರೆ ನಾವೇ ತರಕಾರಿ ಎಲ್ಲ ತಗೊಂಬಂದು ಅದೇನ್ ಸಾಂಬಾರ್ ಮಾಡಲ್ಲ ಅಷ್ಟ ಮ ಮತ್ತೆ ಯೋಚನೆ ಮಾಡ್ಬಿಡಿ ಬಾಕ್ಸ್ ಹಾಕೊಂಡೋಗಿ ಅದನ್ನೇ ಬರದು
ಯಾವ್ದ ಹಣ್ಣು ಇಷ್ಟ ಅಂತಗತ್ತೆ ನಿಮ್ಗೆ
ಯಾವ್ದೂ ಇಷ್ಟ ಇಲ್ಲ ಆದ್ರೂ ತಿನ್ಬೇಕು ಇರೋ ಪರಿಸ್ಥಿತಿಯಲ್ಲಿ ನಾವು ಅಯ್ಯೋ ಮನೇೆಯಲ್ಲಿ ಹಾ ಮನೇಲಿ ಇನೇನು ಅಷ್ಟೇ ಹ ಇರೋದ ಇಷ್ಟ ಆ ಅದನ್ನು ಏನ್ ತಿನ್ಬೇಡ ಅಂತ ಬೈತಾರೆ
ಮನೇಲ್ ಬೈತಾರ ತಿನ್ಬೇಡ ಅಂತ
ಅಂದ್ರ ಹಂಗಲ್ಲ ನಾವ್ ತಿಂದಿಲ್ಲ ಅಂದ್ರೆ ಮನೇಲ್ ಬೈತಾರೆ ಹ್ಮ್ ಏನು ತಿನ್ಬೇಡ ನೀಮ ಎಲ್ಲಾ ನಿಮ್ ಹಾಸ್ಪಿಟ್ಲ್ಗೆ ಕರ್ಚು ಆಗ್ಬಡತ್ತೆ ಅಂತಾರ ಮತ್ತೆ ಬೇಕ ಅವೆಲ್ಲ ಹ ಏನೋ ಅವರು ಹಣ್ಣು ಹಪ್ಪಳ ಏನಾದ್ರರು ತಗೊಂಡ ತಿನ್ನು ಅಂದ್ರೆ ಇಲ್ಲ ನಾವು ಮಾತ್ರ ಬರೆ ಎಗ್ ರೈಸು ಗೋಬಿ ರೈಸ್ ಇದಾನೆ ತಿನ್ನಂದವು
ಆರೋಗ್ಯಕ್ಕೆ ಒಳ್ಳೇದಿರುತ್ತೆ ಅದು
ಆ ಮನೆಯವ್ರರು ಕಾಲ್ ಮಾಡಿ ಕೇಳದ್ರೆ ಇಲ್ಲ ಅಮ್ಮ ಇವತ್ತು ಆಪಲ್ ತಗೊಂಡಿದಿ ಅದು ಇ ಹೇಳ್ತೀಕ ಬರೀ ಚಾಕ್ಲೇಟ್ ಆಗುತ್ತೆ ನಮ್ದ ಇನ್ನು ಎಲ್ಲ ಇಲ್ಲ ಇಲ್ಲ ಅಲ್ಲ ಅಲ್ಲ ಅಲ್ಲ ಪಾನಿಪುರಿ ಎಲ್ಲ ನಾನು ತಿನ್ನಲ್ಲ ನಂಗೆ ಪಾನಿಪುರಿ ಇಷ್ಟ ಆಗಲ್ಲ ಹಾ ಗೋಬಿನೂ ತಿನ್ನಲ್ಲಾ ಗೋಬಿ ರೈಸ್ ಆದ್ರೆ ತಿನ್ತೀನಿ ಹಂಗೆ ಹ್ಮ್
ನಮಗೆ ಯಾವುದರಲ್ಲಿ
ಅದೇ ಏನಾದ್ರೂ ಪರವಾಗಿಲ್ಲ ಏನ ತುಂಬಾ ಇಷ್ಟ
ಹ್ಮ ಚಿಕನ್ ಇಷ್ಟ ರಾಗಿ ಮುದ್ದೆ ಇಷ್ಟ ಹ್ಮ್ ಗುಲಾಬ್ ಜಾಮೂನ್ ಇಷ್ಟ
ಹ್ಮ ನಂಗೂ ಸ್ವೀಟ್ಸ್ಗ ತುಂಬಾ ದೂರ ದೂರ ಹ್ಮ್ ೆ ಧನ್ಯವಾದಗಳು
ಧನ್ಯ ನಿಮಗೂ ಕೂಡ
ನಿಮ್ಮ ಇಂದ ಮಾತಾಡ ಖುಷಿ ಆಯ್ತು ಮತ್ತೊಂದು ಕರೆಯಲ್ಲಿ ಮಾತಾಡೋಣ
ಹ